ಮಾಡ್ತಾ ಇದ್ರಿ
ನಾವು ಇವಾಗ ಮನೆ ಕೆಲ್ಸ ಎಲ್ಲ ಮುಗಸಿ ಬಂದು ಕುಳಿತುಕೊಂಡವು
ಹ
ನೀವು ಏನ್ ಮಾಡ್ತಾ ಇದ್ರಿ
ನಾನು ಇವಾಗ ಬಟ್ ಮೇಲ್ ಕಡೆ ಬಟ್ಟೆ ಒಗೆಕ ಹೋಗಿದ್ದೆ ಟೆರ ಮೇಲ್ಗಡೆ ಹೋಗ್ಬಿಟ್ಟು ನಿಮ್ ಜೊತೆ ಮಾತಾಡ್ಬೇಕು ಹ ಅಂತಾನೇ ಬಂದೆ ನಾನನ್ ಕೆಳಗಡೆ
ಹೌದಾ
ಬಿಸಿಲೆ ಎಲ್ಲ ಹೇಗಿದೆ ಮನೆ ಪತ್ರ
ಬಿಸ್ಲು ಇವತ್ ಅಷ್ಟೇನ್ ಇಲ್ಲ ಕಣ್ರಿ ಒಂದ್ ಸ್ವಲ್ಪ ಮೋಡ ಮುಚ್ಚಿದ ವಾತಾವರಣ
ಮಳೆ ಬರುತ್ತೆ ಅನ್ಸುತ್ತೆ ಇವತ್ತು
ಅನ್ಸುತ್ತೆ ಇವತ್ತಲ್ಲ ಇನ್ನ ಒಂದ್ ಅರ್ಧ ಗಂಟೆ ಮುಕ್ಕಾಲ್ ಗಂಟೆಲ್ಲೇನೆ ಮಳೆ ಬೀಳೋ ಕಾಣ್ತಿದೆ
ಹೌದಾ ಈ ಕಡೆ ಏನ ಈತರ ಇಲ್ದಲ್ಲ ಬಿಸ್ಲ ಇದೆ ಮಳೆ ಬರೋತರ ಏನು
ಇಲ್ಲಿ ಬೆಳಗ್ಗೆಯಿಂದ ಸೂರ್ಯನ ದರ್ಶನನೇ ಇಲ್ಲ ಮೋಡ ಮುಚ್ಚಿದ ವಾತಾವರಣ ಒಂಥರ ಚಳಿಗಾಳಿ
ಹೌದಾ ಬಟ್ಟೆ ಎಲ್ಲ ಹೋಗುದ್ರಾ
ಹಾ
ಬಟ್ಟೆ ಎಲ್ಲ ಒಗದ್ರಾ
ಬಟ್ಟೆ ಇವಾಗ ಒಗೆಯೋದಕ್ಕೆ ಹಾಕಿದೀವಿ
ಮತ್ತೆ ಬಿಸ್ಲಿಲ್ಲ ಹೇಗಣ್ಗುತ್ತೆ
ಅದೇ ಇವಾಗ ಅದ್ ಬಿ ಈಗ ಬಿಸಲು ಬಿದ್ದಿಲ್ಲ ಅಲ್ಲಾ ಬಟ್ಟೆ ಒಗ್ಯೋಕು ಮನ್ಸಿಲ್ಲ ಈಗ ಮತ್ತೆ ಒಣ್ಗಾಕೋದು ಮಳೆ ಬಂದ್ ನೆನಿಯೋದು ಅದಕ್ಕೆೇನೆ ಹಾಗೆ ಇಟ್ಟು ಬಂದಿದ್ದೀವಿ ನೀವು
ನಾನ್ ಈ ಕಡೆ ಬಿಸ್ಲು ಇದೆ ಮಳೆ ಬರೋ ತರ ವಾತಾವರಣ ಏನು ಆಗಿಲ್ಲ ಒಗ್ದ್ ಬಂದಿದ್ದೀನಿ ಒಣ್ಗಿರ್ಬೇಕು ಇಷ್ಟಲ್ಲಿ ಸ್ವಲ್ಪ ಆಗ್ಲೇನು ಒಗ್ದ ನಾನು
ಹ್ಮ್ ನಮಿಗ್ ಬೇಕಾದಾಗ ಗ ಈ ಮಳೆ ಬರಲ್ಲ ಬೇಡದಿದ್ದಾಗ್ಲೇ ಮಳೆ ಬರುತ್ತೆ ನಾವು ಇವಾಗ ಜೋಳ ಒಣ ಹಂಗ ಹಾಕ್ಬಿಟ್ಟು ಬಂದಿದ್ವಿ ಮೇಲೆ ಬಿಸಿಲು ಬರ್ಲಿ ಒಂದ್ ಸ್ವಲ್ಪ ಒಣಗ್ಲಿ ಅಂತ ರೊಟ್ಟಿ ಹಿಟ್ ಮಾಡ್ಸೋಕೆ
ಹಾ
ಬಿಸಲು ಬರೋಲ ಲಕ್ಷಣಗಳೆಲ್ಲೂ ಕಾಣ್ತಿಲ್ಲ ಹೋಗಿ ತಗೊಂಡ್ ಬರ್ಬೇಕು
ಹೌದಾ
ನೀವು ರೊಟ್ಟಿ ತಿನ್ಂತೀರಾ
ಹಾ ನಾನ್ ಉತ್ತರ ಕರ್ನಾಟಕದವಲ್ಲ ಅಂದ್ರೆ ಅಂದ್ರೆ ನಾನ್ ಬೆಳದಿರೋದೇ ಬೆಂಗ್ಗಳೂರಲ್ಲಿ ಇರೋದ್ರಿಂದ ನಂಗೆ ರೊಟ್ಟಿ ಮೇಲೆ ಅಷ್ಟೊಂದು ಆಸಕ್ತಿ ಇಲ್ಲ ಆದ್ರೆ ನಂಗ ಇಷ್ಟ ಅದನ್ನ ಬಿಟ್ಟ ಕೊಡಲ್ಲ
ಹ ಹ ತಿನ್ನೋದಿಲ್ಲ ಅಂತೇಏನ್ ಅಲ್ಲ ಅಲ್ಲ ತಿನ್
ಹಾ ತಿಂತೀನಿ ಜಾಸ್ತಿ ಇಷ್ಟ ಆಗಲ್ಲ
ಹಾ ರೊಟ್ಟಿ ಜೊತೆ ಹಿಂಡಿ ಚಟ್ನಿ ಪುಡಿ
ಹಾ ಹಾ ಕಟ್ಟಿ ರೊಟ್ಟಿ ಗೊತ್ತಲ್ವಾ ನಿಮಗೆ
ಹ ಹೌದೌದು
ಸಜಜಿ ರೋಟಿ
ಹಾ ಗೊತ್ತು
ಹಾ ಸಜ್ಜಿ ರೊಟ್ಟಿ ಜೊತೆ ಶೃಂಗಾ ಹಂಡಿ ಅಥವಾ
ಹ್ಮ್
ಹಾ ಯಾವ್ದ್ದೋ ಬರುತ್ತ ಹಿಂದಿಗಳು ನೀಮ್ ಗೊತ್ತ ಹ ಅದ್ರಲ್ಲಿ ಮೊಸ ಹಾಕೊಂಡು ತಿಂದ್ರೆ ಮಾತ್ರ ಅದ್ರಿಂದ ಊಟನೇ ಬೇಡ
ಹ್ಮ್ ನಮ್ಮ್ ಮನೇಲಿ ಸಜ್ಜೆ ರೊಟ್ಟಿ ರೊಟ್ಟಿ ಸ್ವಲ್ಪ ಕಡಿಮೆ ಜೋಳದ ರೊಟ್ಟಿ ಜಾಸ್ತಿ
ಹೌದಾ
ಹ್ಮ ಜೋಳದ ರೊಟ್ಟಿ ಆ ಶೆಂಗಾಯಿ ಕಲ್ಲನಿ ಮೆತ್ಯ ಹಂಡಿ ಎಲ್ಲಾ ಮಾಡ್ ಇತಾರೆ ನಾವ್ ಮೊಸರು ತುಪ್ಪ ಏನ ಹಾಕ್ ಕೊೊಡ್ತಾರೆ ಚೆನ್ನಾಗಿರುತ್ತೆ ರುಚಿಮ್ಮತ್ರ ಚಳಿಗಾಲದಲ್ಲಿ
ಹಾ ಹಾ ಮಟ ಹಂಡಿನ ಮಾಡ್ತೀರಾ
ಹಾ ಮೆತ್ಯ ಹಂಡಿ ಅಂತಂದ್ರೆ ಒಣ್ಮೆಣಸಿನ್ಕಾಯಿ ನಾವ ಒಣಕ್ಸ್ಬಿಟ್ಟು ಮಾಡ್ತಾರಲ್ಲ ಅದಕ್ಕೆ ಮೆಂತ್ಯ ಇಿಂಡಿ ಅಂತಾರ ಇವ್ರು
ಹೌ ಹ್ಮ ಹ್ಮ ಮತ್ತೆ
ಮತ್ತೆ ನಿಮಗೆ ಅವರು ರೊಟ್ಟಿ ಎಲ್ಲ ಬಡಿಯೋಗ ಬರುತ್ತಾ
ಇ ಇಲ್ಲ ರೊಟ್ಟಿ ಮಾಡಕ್ ಬರಲ್ಲ ನಂಗೆ ಚಪಾತಿನೇ ರೌಂಡ್ ಅಲ್ಲಿ ಮಾಡಕ್ ಬರ ರೊಟ್ಟಿ ಕ ಬ
ಉತ್ತರ ಕರ್ನಾಟಕದವರು ಒಂದಂತೀರಾ ರೊಟ್ಟಿ ಬಡಿ ಹೋಗ್ ಬರಲ್ವ ನಿಮ್ಗೆ
ಅಂದ್ರೆ ನಮ್ ಬೆಳ್ದಿಿನದೆಲ್ಲಾ ಡ್ ಬೆಳದಿರೋದೆಲ್ಲ ನಗರ ಸೈಡ್ ಅಲ್ವಾ ಅದಿಕ್ಕೆ
ಹ ಹಾ ಹಂಗೆ
ಹ್ಮ ಮನೆಯಲ್ಲಿ ರೊಟ್ಟಿ ಎಲ್ಲಾ ಹೇಳ್ಕೊಟ್ಟಿಲ್ಲ ಇನ್ನು ಹೇಳ್ತಾರೆ ಮಾಡು ಅಂತ ಬರ್ಬೇಕಲ್ಲ ಮಾಡಿದ್ನ ತಿನ್ಬೇಕಲ್ಲ ಇಷ್ಟಕ್ಕ ಅವರು,
ಅದೇ ಅದೇ ಒಬ್ಳೇ ಮಗ್ಗಳ ಅನ್ಸತ್ತೆ ತುಂಬಾ ಮುದ್ದಾಗ ಸಾಕಿದಿದ್ದಾರೆ,
ಸರಿ ನಾನು ನಾಲ್ಕ್ ಜನ ನಾವು ಹೆಣ್ಮಕ್ಳು,
ಹ್ಮ್ ಹ್ಮ್
ಹ ರು ಮಾಡ್ತಾರೆ ನನ್ಗೆ ಬರಲ್ಲ
ಹ್ಮ್ ಅಡ್ಗೆ ಎಲ್ಲಾ ಮಾಡೋದ್ ಕಲಿಬೇಕು ಕನ್್ರಿ ಹೆಣ್ಮಕ್ಳು ಅದು ರೊಟ್ಟಿ ತುಂಬಾ ಈಗ ನಮ್ಗೆ ಇಷ್ಟ ಆದ್ರೆ ನಾವಾದ್ರು ಮಾಡ್ಕೋಬೇಕಲ್ಲ ಹಾಗಾಗಿ ಕಲಿತಿರ್ಬೇಕು,
ಹಾ ಅ್ರ ನಂಗ ರೊಟ್ಟಿಿನ ಇಷ್ಟ ಆಗಲ್ವಲ್ಲ ರೀ,
ನೀವು ಯಾರಿಿಗೆ ಗೊತ್ತು ನೀವು ಹೋಗೋಮ್ಮ, ಮನ ಅವ್ರಿಗೆ ಇಷ್ಟ ಆಗ್ಬೋದಲ್ಲ,
ಅವಾಗ ನೋಡೋಣ ಅವಾಗ ಕಲ್ಯಾಣ ಬೇಕಾದ್ರೆ, ಇಲ್ಲನ್ನ ಸ್ನೇಹಿತಳಗ್ ಹೇಳಿ ಡಿಗ್ರಿ ಸ್ನೇಹಿತಳ ಅವು ಮಾ ಕಳಿಸ್ತಾರೆ ನಂಗೆ
ಅವ್ಳ ಯಾಕ ಮಾಡ್ ಕಳಸ್ತಾರ ಹೇಳ್ರಿ ಅವರು ಅವ್ರವ್ರ ಜೀವನದಲ್ಲೇನನೆ ತುಂಬಾ ವ್ಯಸ್ತರಾಗಿರ್ತ ಆದ್ರೆ ಅದೇ ಅಕ್ಕಪಕ್ಕ ಮನೆ ಹಂಗ ಸಿಕ್ ಅಕ್ರೆ ಖಂಡಿತವಾಗ್ಲುೂ ಮಾಡ್ ಕಳಿಸಸ್ತಾರೆ.
ಹ ಮತ್ತತ್ ನನ್ ಅನ್ಸತ್ತೆ ನನ್ ಸ್ನೇಹಿತೆ ಆದ್ರಿಂದ ಮಾಡ್ ಕಳಿಸ್ತಾಳೆ ನಂಗಗೋಸ್ಕರ ಅಂತ, ನಿಮ್ಗ ಅನ್ಸುತ್ತಾ, ಮಾಡ್ತ ಇತಾರೆ ಅಂತ ಮದ್ವೆ ಆದ್ಮೇಲೆ,
ಮದ್ವೆ ಆದ್ಮೇಲೆ ಸ್ನೇಹ ಉಳ್ಸ್ಕೊಳಕ್ಾದ್ೂನು ಮಾಡೇ ಮಾಡ್ತಾರೆ ಪ್ರೀತಿ ಇರುತ್ತ ಅಲ್ಲಾ ಮದ್ವೆಗಿನ ಮುಂಚೆ ಪರಿಚಯ ಆಗಿರ್ತೀರಾ,
ಇಲ್ಲ ಅವ ಅವ್ರಿಗೆ ಜಾಸ್ತಿ, ಜವಾಬ್ದಾರಿಗಳ ಇರುತ್ತೆ ನಮ್ಗೋಸ್ಕರ ಮಾಡ್ಕೊಡ್ತಾರೆ ಅನ್ಸುತ್ತ ನಿಮ್ಗೆ
ಇಲ್ಲ ಇಲ್ಲ ಒಬ್ಬೊಬ್ರು ಸ್ನೇಹಕ್ಕೋಸ್ಕರ ಸಮಯ ಮಾಡ್ಕೊಂಡಾದ್ರು ಬಡದ ಕೊಡ್ತಾರೆ ರೊಟ್ಟಿನ ರೊಟ್ಟಿ ಬಡಿಯೋದಕ್ಕೂನು ಅವ್ವ ಮದ್ವೆ ಮದ್ ಮದ್ವೆ ಮನೆಗ್ ಹೋಗಿರ್ತೀವಲ್ಲಾ ಅಂದ್ರೆ ಮದ್ವೆ ಮಾಡ್ಕೊಂಡು ಗಂಡನ ಮನೆಗೆ ಅವ್ರಗೂ, ನ ಜೊತೆಗೇನೆೇ ಮಾಡಿಟ್ಬಿಟ್ರೆ ಎರಡ್ ಕಡೆನೂ ಆಯ್ತಲ್ಲ ಇನ್ನೇನು,
ಅಂದ್ರೆ ಒಂದ್ಸರಿ ಮಾಡ ಒಂದ್ಸರಿ ಮಾಡ್ತಾರ ಎರಡ್ ಸರಿ ಮಾಡ್ತಾರ, ಎ ಸರಿ ಅಂತ ಮಾಡ್ಕೊಡ್ತಾರೆ ಹೇಳಿ ಅವರು ಕೂಡ,
ಒಂದ್ಸಲ ಮಾಡ್ತ ಎರಡ್ ಸಲ ಮಾಡ್ತಾರ ಮೂರ್ನೇ ಸಲ ನಿಮ್ಗೆೇನೆ ಕಲ್ಸಕ ಕೊಡ್ಬೋದಲ್ವಾ ನೀನೇ ಮಾಡ್ಕೊಂಡ ತಿನ್ನು ಅಂತ ಅನ್ಬಿಟ್ಟು ಬುದ್ಧಿವಂತರಾದ್ರೆ ಅದನ್ನು ಮಾಡ್ತಾರೆ,
ಹ್ಮ್ ಅದೇ ನನ್ ಸ್ನೇಹಿತ ಬುದ್ಧಿ ಬಂದಡ್ ಅಲ್ಲ ಅಂತ ನೀವೇ ಹೇಳ್ತಾ ಇದ್ದೀರಾ ನಾನನ್ ಒಪ್ಕೊಳ್ತೀನಿ ಅಲ್ಲ ಅವಳು ಅಂತ
ಹೋ ನಿಮ ಸ್ನೇಹಿತಲು ಅಷ್ಟೊಂದು ದಡ್ಡಿನ
ಎಿ ಎಂತಲ್ಲ
ಹಾ
ನೀವ್ ಹಂಗೂ ಕರಿಬೋದವಳ ನ ಪರವಾಗಿಲ್ಲ ನಮ್ ಬೇಜಾರ ಮಾಡ್ಕೊಳಲ್ಲ
ಹ್ಮ್ ಅಂದ್ರೆ ಅವರಿಗೆ ಅಡಗೆ ಎಲ್ಲಾ ಬರುತ್ತಾ ಚೆನ್ನಾಗಿ ತಿನ್ಬೋದ
ಅ ಚೆನ್ನಾಗಿ ನನ್ಗೂ ಒಳ್ಗೂ ತಿನ್ನೋದೊಂದ್ ಬರುತ್ತೆ ನಿಷ್ಟಿಗೆ ಕೇಕ್ ಕೊಂಡ್ ಕೊಟ್ರೆ ಮಾತ್ರ ಅವಳಿಗು ನನ್ಗೂ ಜಾಗತ್ ಅಷ್ಟೇ ಇಲ್ಲ ಅನ್ನೋತರ ಸಾಗು ನಾವು ಒಂದು ಕೆ ಒಂದು ಕೆಜಿ ಕೇಕ್ನ ಇಬ್ರೇ ಖಾಲಿ ಮಾಡ್ತೀವಬೇಕದು
ಓ ಹಾಗೆ ಬರ್ಗೆಟ್ಟೋರ್ತರ
ರಕ್ ಆಗ ಹೇಳಿದರ ನೋಡಿ ಮತ್ತ್ ಸೂಟ್ ಆಗುತ್ತೆ ನಮಂಗೂ ಅವಳಗು
ಅವರುನ್ ಯಾಕ ಹೇಳಿತೀರ ಪಾಪ ಅವರು ಕೇಕ್ ತುಂಬಾ ದಿನದಿಂದ ತಿಂದಿಲ್ಲ ಅನ್ಸುತ್ತೆ ಅದಕ್ಕೆ ಹಂಗ್ ತಿಂದಿರ್ತಾರೇನೋ
ಮ ಅದಲ್ಲದ ವಿಷಾರ ಏನು ಅಂದ್ರೆ ಅವ್ಳ್ಗೂ ನನ್ಗೂ ಸ್ವಲ್ಪ ವೈಟ್ ಜಾಸ್ತಿನ ಮ್ಯಾಚ್ ಆಗುತ್ತೆ
ಹ್ಮ ಹಾಗೆ
ಹ್ಮ
ಹ್ಮ್ ಹ್ಮ್
ಇಬ್ರು ಸ ಬರ್ಗಿಟ್ಟಿರ್ತಾರ ತಿವಿ
ಓ ನೋಡಿ ಯಾರು ನಗೂುದಿಲ್ವಾ ಆತರ ತಿಂದರೆ
ಅಂದ್ರೆ ಯಾರ್ ಮುಂದ ಇನ್ನೊಬ್ಳು ಇದ್ದಾಳೆ ನನ್ನ ಸ್ನೇಹಿತೆ ಅವಳಸ್ರ ಗಗನ ಅಂತ ಅವಳ ಜಾಸ್ತಿ ತಿನ್ನಲ್ಲ ಹಂಗಂತ ನಮನ ಏನ್ ಮಾಡ್ತಾಳ ಅಂದ್ರೆ ಯಾರಾರರು ಬೇರೆಯವ್ರ ಇದ್ರೆ ಎಷ್ಟು ಹೇಳಳ್ಸ್ತಳೆ ಅಂದ್ರೆ ನಾವು ತಿನ್ನೋದ ಇದು ಹಾ
ಹಾ
ಾಣಿಸಥಳ
ಹ್ಮ ಹಾ ಹಾ ಈ ತಿನ್ನೋದ್ರ ಬಗ್ಗೆ ಎಲ್ಲ ಯಾರ ಏನ್ ಅನ್ಕೊಂತಾರೆ ಅಂತ ನಾವು ಯೋಚನೆ ಮಾಡಕ್ ಹೋಗ್ಬಾರ್ದದು ಅನ್ಸುತ್ತತ್ ನನ್ ಪ್ರಕಾರ
ಮಾಡ್ಬಾರ್ದು ಆದ್ರರು ಕೆಲವೊಂದ್ಸರಿ ಮಾಡ್ಬೇಕಾಗುತ್ತಲ್ಲ ಬೇರೆಯವ್ರ ಹತ್ರ ತೃ
ಹೌದೌದು
ಹ್ಮ ನಮ್ಮ ಸ್ನೇಿತರತ್ರ ಹಳ್ಕೊಂಡ್ರೆ ಪರವಾಗಿವಾಗಿಲ್ಲ ಬೇರಳ್ ತರು ಹೇಳಳ್ ಪನ್್ರ
ಮತ್ತೆ
ಏನ ಇಷ್ಟ ಊಟದಲ್ಲಿ ಊಟದಲ್ಲಿ ಏನ ಇಷ್ಟ ನಿಗೆ
ನಮ್ಗೆ ಚಪಾತಿ ತರಕಾರಿ ಪಲ್ಯ ಬೆಂಡೆಕಾಯಿ ಪಲ್ಯ ಅಂದ್ರೆ ನಂಗೆ ತುಂಬಾ ಇಷ್ಟ ಬೀಟ್ರೂಟ್ ಪಲ್ಯನೂ ಇಷ್ಟ ಆದ್ರೆ ಬೆಂಡೇ ಕಾಯಿ ಪಲ್ಯ
ಹ್ಮ್ ಮ ರೊಟ್ಟಿ ಎಲ್ಲಾ ಇಷ್ಟ ಆಗಲ್ವಾ ನಿಮ್ಗೆ
ರೊಟ್ಟಿ ಹೆಣಗಾಯಿ ಇಷ್ಟಾರಿ ನಿಮ್ಗೂ ಹೆಣಗಾಯಿ ಗೊತ್ತಾ
ಓ ಗೊತ್ತ ಹೆಂಗಾಯಿ ನಮ್ಗೆ ತುಂಬಾ ಇಷ್ಟ ಚಪಾತಿ ರೊಟ್ಟಿ ಜೊತೆ ಇದ್ದಿದ್ದು
ಹ್ಮ್ ರೊಟ್ಟಿ ಜೊತೆ ಸ್ವಲ್ಪ ಸ್ವಲ್ಪ ಅಂದ್ರೆ ನಿರ್ಧಾರಿತ ತರಕಾರಿಗಳು ಮಾತ್ರ ಇಷ್ಟ ಆಗೋದು ಚಪಾತಿ ಯಾವ್ ತರಕಾರಿ ಪಲ್ಯ ಆದ್ರರುೂ ಇಷ್ಟ ಇಷ್ಟ ಆಗುತ್ತೆ
ಹ ಮತ್ತೆ ಈ ಕಡೆ ಈ ಕಡೆ ನಗರ ಸೈಡ್ ಬಂದಿದ್ದೀರಾ ನೀವು ಎಲ್ಲಿ
ನಾವು ನಗರದಲ್ಲೇ ಇರೋದು ಇವಾಗ ಪ್ರಸ್ತುತವಾಗಿ
ಹೌದಾ
ಹ್ಮ ನಗರ ಅವೆಲ್ಲ ಏನು ಗಾಡಿ ಆಹ ಆಮೇಲೆ ಕಲ್ ಕಲ್ಮಿಷವಾದ ಗಾಳಿಗಳನ್ನೆಲ್ಲ ಕುಡಿದ್ಬಿಟ್ಟು ಹಳ್ಳಿ ಕಡೆ ಹೋಗ್ಬೇಕು ಅಂತ ಅನ್ಸುತ್ತೆ ಆದ್ರೆ ಏನ್ ಮಾಡುದು ವಿದ್ಯಾಭ್ಯಾಸ ಮುಕ್
ನಗರ ಚಂದ ಅಲ್ವಾ
ದುಡಿಯಾರ್ಕ್ ನಗರನೇ ಮುಖ್ಯ ರ ಅದು ನಿಜಾನೇ
ಹ್ಮ
ಆದ್ರೆ ಹುಟ್ಟ್ದಾಗಿಂದ ನಗರದ ಇದಲ್ಲಿ ಇದ್ದು ಇದ್ದು ಸ್ವಲ್ಪ ಬೇರೆ ತರ ವಾತಾವರಣ ಬೇಕು ಅಂತ ಅನ್ಸುತ್ತೆ
ಹ್ಮಾದ್ರೂ ಹೋಗ್ಬೇಕು ನೀವು ಹುಟ್ಟೂರು ಹೋಗ್ಬೇಕು
ಅದೇ ಹೊರ್ಗಡೆ ಹೋಗಿ ತುಂಬಾ ದಿನಗಳ ಆಯ್ತು
ಹಾ
ಹೋಗುವುದಕ್ಕೂ ಸಮಯ ಸಿಕ್ಕಿಲ್ಲ ಓದು ಅಹ ಪರೀಕ್ಷೆ ಬರೀ ಇವೆ ಆದ್ವು ಪರೀಕ್ಷೆ ಮುಗ್ದ ಮೇಲೆ ನೋಡ್ಬೇಕು ಸಮಯ ಸಿಕ್ಕ್ರೆ ಎಲ್ಗಾದ್ರೂ ಹೋಗ್ಬಿಟ್ಟ ಬರ್ಬೇಕು
ಹ್ಮ ಹ್ಮ್ ಹ್ಮ್ ಹ್ಮ ಹ್ಮ್
ಮತ್ತೆ ನೀವೆಲ್ಲಾದ್ರೂ ಹೋಗ್ ಬಂದ್ರ
ನಾನು ಈಗ ಸದ್ಯಕ್ಕೆ ಎಲ್ಲೂ ಹೋಗಿಲ್ಲ ಪರೀಕ್ಷೆ ಮುಗಿದ್ಮೇಲೆ ನೋಡ್ಬೇಕು ನಂಗೆ ಮಂತ್ರಾಲಯ ಒಗ್ ಬೆಕ್ ಅಂತ ಇದೆ ನೋಡ್ಬೇಕು ಹೋಗ್ತೀನಿ ಹಿ ಬರ್ತೇ
ಮಂತ್ರಾಲಯಕ್ ಹೋಗ್ಬೇಕು ಅಂತ ನಮ್ಗು ತುಂಬಾ ಆಸರಿ ಆದ್ರೆ ಹೋದ್ ವರ್ಷನೇ ಆ ಅಂದ್ರೆ ಅನ್ಕೊಂಡಿದ್ವಿ ಮಂತ್ರಾಲಯಕ್ ಹೋಗ್ಬೇಕು ಅಂತ
ಹ
ಕಾರಣಾಂತರಗಳಿಂದ ಹೋಗಕ್ ಆಗ್ಲಿಲ್ಲ, ಅದೇ ಮಂತ್ರಾಲಯ, ಅನ್ಕೊಂಡಿದ ತಕ್ಷಣ ಹೋಗಕ್ ಆಗಲ್ಲ ಅನ್ಕೊಂತ ಅಂತಾರೆ ಆದ್ರೆ ಹೋಗೇ ಹೋಗ್ತೀವಿ ಅನ್ನೋ ನಮಿಕೆ ಅಂತೂ ಒಂದ್ ಕಡೆ ಇದೆ.
ಹೋಗಿರ,
ಹ್ಮ್ ಹ್ಮ್ ನಿಮ್ ಜೊತೆ ಮಾತಾಡಿ ತುಂಬಾ ತುಂಬಾ ಇಷ್ಟ ಆಯ್ತು ನಿಮ್ಮ ಮಾತು ನಿಮ್ಮ ಸ್ನೇಹದ ಬಗ್ಗೆ ವಿವರಣೆ ಎಲ್ಲ ಕೇಳಿ, ಮುಂದಿನ ಕರೆ ಆದ್ರೆ ಸಿಗೋಣ ಹ್ಮ್